ಹಲೋ
ಹಾ ಆರು ಕೇಳಿಸತಿದ್ಯಾ
ಹಾ ಕೇಳಸ್ತದೆ ಅಕ
ಎಲ್ಲಿದ್ದೀರಾ ಏನೋ ಸೌಂಡ್ ಆಗ್ತಿದೆ
ಇಲ್ಲ ಕಾಯಿ ನಿಮ್ ಕಡೆನೆೇ ಸೌಂಡ್ ಆಗ್ತಿದೆ ಅದು
ಇಲ್ಲ ನಿಮ್ಮ ಸೈಡ್ ನಿಮ್ಮದು ಬ್ಯಾಕಲ್ಲಿ ಏನೋ ಸೌಂಡ್ ಬರ್ತಿದೆ
ಹೌದಾ
ನಮ್ಮ ಕಡೆ ಈ ಕಡೆ ಅಂತೂ ಏನು ಇಲ್ಲಕ್ಕ ಹ್ಮ
ಅಂದ್ರೆ ನೀವಾಗ ಡೈನಿಂಗ್ ಹಾಲ್ ಅಲ್ಲಿ ಆತರ ಇದ್ದಾಗ ಸ್ವಲ್ಪ ಎಕೋ ಆಗುತ್ತಲ್ವ ವಾಯ್ಸ್ ಡೈನಿಂಗ್ ಹಾಲಲ್ಲಿ ಆಥರ ಇದ್ದಾಗ ಎ ಚಕ್ಕಾಗುತ್ತಲ್ಲ ಆ ಥರ ಆಾಗ್ತಿದೆ ವಯಸ
ಇವಾಗನುೂ ಯಾಕೋ ಆಗ್ತಿದೆ ಯಕ
ಹಾ ಇಲ್ಲ ಪರಿವಾಗಿವಾಗಿಲ್ಲ
ಹ್ಮ್
ಸ್ವಲ್ಪ ಸ್ವಲ್ಪ ನಂದು
ನಿಮ್ದು ಹಿಂದ್ಗಡೆ ಏನುೋ ಗಾಡಿ ಅವಾಜ ಕೇಳ್ತಿದೆ
ಹ ಹಾ ಇಲ್ಲಿ ಟರಸ್ ಮಲ್ ಇದೀನಲ್ವಾ ಅದಕ್ಕೆ ಎಲ್ಲಾದ್ೂನು ಸೌಂಡ್ ಬಿಡಲ್ಲ
ಹಾ ಕೌದು
ಅದು್ ಬರ್ತಾನೆ ಇರುತ್ತೆ ವೈಕಲ್ಸ್ ಓಡಾಡುತ್ತಲ್ವಾ ಪಿಜೆ ಅಲ್ಲೇ ಇರೋದಲ್ಲ
ಹಾ ಅಂದ್ರೆ ಅಲ್ಲಿ ಬೆಂಗಗಳೂರ್ ಅಂದ್ರೆ ತುಂಬಾ ಗಾಡಿ ಇರುತ್ ಪುಡಕ್ಕ
ಅದರಲ್ಲಿ ನೈಟ್ ಬೇಲೆ ಇವಾಗ ಎಲ್ಲರೂ ವರ್ಕ್ ಮಾಡಿಬಿಟ್ಟು ಶಿಫ್ಟ್ ಮುಗಿಸಿ
ಹ್ಮ್
ನೋ ಮನೆಾಗೋಗ್ತಿರ್ತಾರಲ್ವಾ ಹಂಗಾಗಿ ಸೌಂಡ್ ಜಾಸ್ತಿ ಹ್ಮ್ ಊಟ ಆಯ್ತಾ ಹ್ಮ ಆಗಿದ್ದೇತಿ
ಏನ್ ಮಾಡ್ತಿದ್ರಿ
ನಾವು ಏನಿಲ್ಲ ಆದರೆ ಜಸ್ಟ್ ಅವಾಗ ಬಂದೆ ಒಂದು ನಾನು ಬಂದಾಗ ಒಂದು ನೈಟ್ ಟೆನ್ ಆ ಥರ ಆಗಿತ್ತು ನಿಮ್ಗೆ ಮೆಸೇಜ್ ಆಗ್ತೆ ಊಟ ಬಂದಿತ್ತು ಊಟ ತಿಂದೆ ಮನೇಲಿ ಕಾಲ್ ಮಾಡಿದ್ರು ಮಾತ್ ಮಾತಾಡಿದೆ ಇಲ್ಲ ಇಲ್ಲ ಇಲ್ಲ ಹೊರಗಡೆ ಏನ ಇಲ್ಲ ಇಲ್ಲ ಪೀಜ ಇಲ್ಲ
ಹಾ ಊಟ ಏನು ರೂಮ್ಗೆ ತಂದು ಕೊಡ್ತಾರಕ್ಕ
ಇಲ್ಲ ಇಲ್ಲ ಪೇನ್ ಬ ಇಲ್ಲಿ ಇವ್ರದ ಇ ಪಿಜಿ ಇದೆ ಅಲ್ವಾ ನಮ್ದು ಇವ್ರ್ದ ಇನ್ನೊಂದು ಪಿ ಜಿ ಇದೆ ಅತ್ತಿಗುಪ್ಪೆ ಅಂತ ಇದೆ ಏರಿಯಾ ಅಲ್ಲಿ ಇನ್ನೊಂದು ಪಿ ಜಿ ಇದೆ ಅಲ್ಲಿ ಮಾಡೋದು ಅಡ್ಗೆ
ಹಾ ಹೌದಕ್ಕ ಅಂದ್ರೆ ಅದಿಂದ ಬರುತ್ತಾ
ಹಾ ಸ್ವಲ್ಪ ಬಾಕ್ಸ್ ದೊಡ್ದು ದು ಡಬ್ಬ ಇರುತ್ತಲ್ವಾ ಅದ್ರಲ್ಲಿ ಹಾಕೊಂಡ್ ಬರ್ತಾರೆ ಹೈ ಹೈಯಕ್ಕ ಆಯ್ತಕ್ಕ ಹ ನೀವು ಔಟ್ ಸೈಡ್ ಹಾ ಹಾ ಪಿ ಬಾಕ್ಸಂದ ತಗೊಂಡ್ ಬರ್ತಾರೆ
ಹಾ
ಅದ್ರಲ್ಲೇ ನಮ್ಗೆ ಎಷ್ಟ್ ಬೇಕಷ್ಟ ಅನ್ಲಿಮಿಟೆಡ್ ಊಟದಲ್ಲಿ ಏನು ಇಷ್ಟ ಇಷ್ಟ ಅಂತೇನೂ ಇಲ್ಲ ಹ್ಮ್
ತ ಊಟ ಅಲ್ಲಿ
ಹ್ಮ್ ಹ ಅಡ್ಜಸ್ ಆಗಿದೆ ನೋಡಿ ಯಾರೋ ಮಾತಾಡ್ತಾ ಇದಿದಾರಲ್ವಾ ನಿಮ್ಮ ಬಾಯ್ಸನು ಮಾತಾಡ್ತಾ ಇದಾರೆ ಹಿಂದೆ ಹ್ಮ
ಅದು ದೂರ ಇದ್ದಾರಕ್ಕ ಅವರು
ಬಟ್ ನನ್ಗೆ ಅದ ಕೇಳ್ಸ ಆಗತದ ಅದೇ ತರ ಕೇಳಿಸ್ತಿದ್ದೆ
ಹೌದು ಹಾ ಇವಾಗಕ್ಕ
ಹ ನೀವ ಎಲ್ಲಿ
ನಮ ರೂಮ್ಲ್ಲಿ ಹೋದ್ರೆ ನಮ್ ನೆಟ್ವರ್ಕ್ ಬರಲ್ಲ ಕಣ ನಮ ರೂಮನಾಗಯಿರಲ್ಲೆ ಮಡ್ಲೆ
ಮತ್ತೆ ಎಲ್ಲಿದ್ದೀರಾ
ಇಕಡೆ ಇಲ್ಲಿ ಮೆಟಲ್ ಮೇಲೆ ಇದ್ದ ನಾನು
ಹೌದಾ
ನಮ್ದು ಅಷ್ಟೇ ರೂಮಲ್ಲಿ ಇದ್ರೆ ನೆಟ್ವರ್ಕ್ ಬರಲ್ಲ ಅದಕ್ಕೆ ನಾನ ಮನೇಲಿ ಮಾಡ್ತ ಮಾತಾಡಕ್ ಬರ್ತೀನಿ ನಾರ್ಮಲ್ ಕಾಲಲ್ಲಾದ್ರರೆ ಮಲೆೇ ರೂಮಲ್ಲಿ ಮಾತಾಡ್ತಿದ್ದೀನಿ ಬಟ್ ಇದ್ರಲ್ಲಿ ನೆಟ್ವರ್ಕ್ ಇಶ್ಯೂ ಆದ್ರೆ ಪ್ರಾಬ್ಲಮ್ ಆಗುತ್ತಲ್ವಾ
ಪೇವ್ಯಿದೆನಕ್ಕ
ಹಾ ವೈಫೈ ಇದೆ
ಹ್ಮ
ಅದು ಒಂದೊಂದ್ ಟೈಮ್ ಒಂದೊಂದ್ ತರ ವೈಫೈ ಒಂದೊಂದ್ ಟೈಮ್ ಚೆನ್ನಾಗ್ ವರ್ಕ್ ಮತ್ತೆ ಒಂದ್ಂಟೆ ಮರಕೆ ಆಗಲ್ಲ ಹಾ ಜಾಸ್ತಿ ಕೇಳಸ್ತಿದೆ ಅವ್ರ್ದು ವಯಸ್ಸು
ತಲಗ ಹೊಂಟಿದಾರ ಅಕ್ಕ ಹಂಗೆ ಚಿರರ್ತಿದಾರ
ಹೌದು ಅವ್ರ್ದ ವಯ್ಸು ಇದ್ರಲ್ಲೇ ಇದ್ ನ ನಿಮ್ದ ವಯಸ್ಸಕಿಿನ ಟು ಜಾಸ್ತಿ ಕೇಳಿಸ್ತಾ ಇದೆ
ಹಾ ಊಟ ಏನೇನಂತಕ್ಕ ಆವತ್ತು
ನಮ್ದೇ ಏನಿಲ್ಲಪ್ಪಿ ಊಟ ಚಪಾತಿ ಚಪಾತಿ ಮತ್ತದೇನೋ ಯಾವುದೋ ಸಾಂಬಾರ್ ಬ ತ್ತಿಲ್ಲ ಯಾವವುದುೋ ಅಂತ ಯಾಕಂದ್ರೆ ನಾವು ಅದು ಏನ ತಿನ್ನಲ್ಲ ವೆಜಿಟೇಬಲ್ಸ್ ಬರೋ ಸಾಂಬಾರು ಸಾಂಬಾರು ಅಷ್ಟೇ ಹಾಕ್ಕೊಳ್ಳೋದು ಮತ್ತೆ ಕಾಳು ಮಾಡಿದ್ರು ಮತ್ತೆ ಚಪಾತಿ ಮಜ್ಜಿಗೆ
ನಮ್ದು ಲೇಟ್ ಆಗಿತಕ್ಕ ಇವತ್ತು ಬರಬರಿ ಊಟ ಆಗ್ಲಿಲ್ಲ
ಕ್ಕೆ
ನ ಸ್ವಲ್ಪ ಹೊರಗ ಕಟಿಂಗ್ ಮಾಡ್ಸಕ್ಂತ ಹೋಗಿದ್ದೆ
ಹಾ
ಫ್ರೆಂಡ್ಶಿಪ್ ಬಂದಿದ್ರು ಸ್ವಲ್ಪ ಲೇಟ್ ಆಯ್ತು
ಹೌದಾ
ಹ್ಮ್ ಊಟ ಸ್ವಲ್ಪ ಶಾರ್ಟೇಜ್ ಆಗಿದೆಕ ಲಾಸ್ಟ್ ಹೋಗಿದ್ದೇವು ನಾವು
ಹಾ
ಅಕೆ ಸಮಕ್ಷ ಆಟ ಜಾಯ ವರ್ಗಡೆ ತನ್ ಬಕ್ಕ ಯಾಕಂದ್ರೆ ಸ್ವಲ್ಪ ದೂರ ಹೋಗ್ಬೇಕಾಗಿತ್ತು ಮತ್ತೆ ಇವಾಗ ಹಾಸ್ಟೆಲ್ ಹಾಕುತ್ತಲ್ಲ ಸುಮ್ಮನೆ ಹಾಕಂದ ಅಂತ ಬೆಂದು ಏಟ್ ಹಾಕೋತಾ ಜಲ್ದಿನ
ಅಂದರೆ ಅಲೋ ಮಾಡಲ್ವಾ
ಅಲೋ ಮಾಡ್ತಾರಕ್ಕ ಸುಮ್ನೆ ಮಾತ್ ಅಲತ ಅ ನಡ್ಕೊತ ಹೋಗ್ಬೇಕಲ್ಲ ಸುಮ್ನೆ ಹಾಕಂದ್ ಬಿಟ್ಟು ಅಲ್ಲೇ ಉಂಡ್ ಬುಕ್ಕಿ ಅಂದ್ರೆ ಬಂದವ ಅನ್ನ ಸಾಂಬಾರ್
ಹ ಹೌದಾ ಹ ಹ ಯಾರಚ್ಚಿ ಇತಾ ಇದ್ದಾರೆ ತುಂಬಾ ಸೇರ್ತಾ ಇದ್ದಾರೆ
ಇಲ್ಲೇ ಕೂತಿದಾರ ಅಕ್ಕ ಎಲ್ಲರೂ ಫೋನ್ ನೋಡ್ಕೊತ ಒಬ್ರಕೊಬ್ರು ಮಾತಾಡ್ಕೊತ ಕೂತಿದಾರ
ಹ್ಮ್
ಹ್ಮ್
ಅದಕ್ಕೆ ಸೌಂಡ್ ಆಗ್ತದೆ
ಹಾ
ಹ್ಮ್ ಮತ್ತೆ ನಿಮ್ ನಿಮ್ ಅನ್ನ ಅನ್ನ ಸಾಂಬ ಅಷ್ಟೇ ನಾನು ಚಪಾತಿ ಕೊಡಲ್ವಾ
ಕೊಡ್ತಾರಕ್ಕ ಚಪಾತಿನ ಕೊಡ್ತ ಚಪಾತಿ ಹಡತ ಚಪಾತಿನ್ನು ವಿತ್ತ ಕೋತ
ಹೌದಾ ಹ್ಮ ಅಂದ್ರೆ ಚ
ಬ ಚ ಇಲ್ಲಕ್ಕ ಸಿಕ್ಕಿದಾವ ಬಟ್ ನಾವ್ ತಿಂದಿಲ್ಲವು ಮೇಲಿನ ಮೇಲಿನ ಎಲ್ಲ ಚಲ ಚಲೋ ಇದ್ದ ತಗೊಂಡ
ಹೌದಾ ಮಾರ್ನಿಂಗು ಬೆಳ್ಳಿಗೆ ಇಂದ ರೂಮಲ್ಲೆ ಇದ್ದೀರಾ
ಪೂರಾ ಇವತ್ತು ರುಮ್ನಲ್ಲೆ ಇದೀವ್ ನೋಡಕ್ಕ ಸುಮ್
ಅಲ್ಲ ಸುಮ್ನೆ ಕ್ಲಾಸ್ ತಗೊಳಲ್ಲ ಅಂದ್ರೆ ಸುಮ್ನೆ ಏನಕ್ ಇರ್ತೀರಾ ಮನೆಗಾದ್ರೂ ಹೋಗ್ಬೋದಲ್ಲ ಲ
ಅವ್ರ್ದು ಮನ್ಸೆ ಮನ್ಸಕ
ಹ್ಮ್ ಆನ್ ಗೆ ನಿಮ್ದು ಸಿಲೆಬಸ್ ಕಂಪ್ಲೀಟ್ ಆಗ್ಬೇಕಲ್ವಾ ಮತ್ತೆ ಎಕ್ಸಾಮ್ಸ್ ಏನ್ ಮಾಡ್ತೀರಾ
ಸಿಲೆಬಸ್ ಕಂಪ್ಲೀಟ್ ಆಗಬೇಕ್ ಬಟ್ ಅವರು ಅವಾಗ ಮೈ ಮೇಲ್ ಬತ್ತು ಅಂದ್ರೆ ನಮಗ್ ಬರಿ ನೋಡ್ಸ್ ಹಾಕಿ ಒದ್ಕೋರಿ ಅಂತ ಹೇಳ್ತಾರ ಇಲಿಕ್ಕಂದ್ರ ಎಕ್ಸ್ಟ್ರಾ ಕ್ಲಾಸ್ ಹಾಕ್ತಾರ
ಅನಿಂಟೆಲಿಜಬಲ್ ಅಲ್ಲ ಮತ್ತೆ ಆತರ ಅವರು ಬರಿ ಓನ್ಲಿ ನೋಟ್ಸ್ ಅಷ್ಟೇ ಕಳಿಸಬಿಟ್ರೆ ಇವ ನಿಮ್ಗೆ ಏನ ಅರ್ಥ ಆಗ್ ಹ್ಬೇಕಲ್ವಾ ಎಕ್ಸಾಮ್ ಆಗಿ ಬರಿಬೇಕ ಓದ್ಬೇಕಾದ್ರೆ ಅದ ಅರ್ಥ ಆದ್ರೆ ತನೆ ನಾವ್ ಓದಕ್ ಆಗೋದು
ಅವ್ರ ಹೇಳದಂತ ತಿಳಲಿ ಅಕ್ಕ ಇನ ಸುಮ್ ನೋಡ್ಸಾಕದ್ರೆ ಸುಮ್ ಏನೆನೋ ಓದ್ತ ತನ ಕುಂದಿರ್ತೀವಿ
ಹ ಹೋಕೆ ಮತ್ ಚೆನ್ನಾಗಿ ಗಿಲ್ಲ ಅಂದ್ರೆ ಸುಮ್ನೆ ಏನಕ್ ಮಾಡ್ದೆ ಬೇರೆದ್ ಮಾಡ್ಬೇಕಿತ್ತಲ್ವಾ ಏನಾದ್ರು
ಇಲ್ಲಕ್ಕ ಚೆನ್ನಾಗೇ ಇದೆ ಬಟ್ ಇಲ್ಲಿ ಹೇಳೋ ಸಿಸ್ಟಮ್ ಬ ಸರಿ ಇಲ್ಲ
ಹಾ
ಹ್ಮ್ ಈ ಕಡೆ ಜಿ ಕೆ ವಿ ಕೆ ನಾವು ಇವಾಗ ಧಾರವಾಡು ಕಡೆ ರಾಯಚೂರು ಯೂನಿವರ್ಸಿಟಿಯಲ್ಲಿ ಹೋದ್ರೆ ಚಲ್ ಚಲೋ ಒಂದು ಕ್ಲಾಸು ಮಿಸ್ ಮಾಡಲ್ಲ ಅವರು
ಹಾ ಹೌದೌದು ದು
ಇಲ್ಲಿ ಹೇಗಂದ್ರ ಇಲ್ಲಿ ಯಾರು ಕೇಳಲಗ್ಲಕ್ಕ ಕ್ವಶನ್ ಮಾಡಲ್ಲ ನಾವ್ ಇವಾಗ ಏನಂದ್ರೆ ಏನನ ಕ್ವಶನ್ ಮಾಡಿದ್ರೆ ಸರ್ ಟಾರ್ಗೆಟ್ ಮಾಡ್ತಾರ
ಹೌದು ಹ್ಮ್ ಅದೊಂದು ಪ್ರಾಬ್ಲಮ್ ಹೌದೌದು
ಇಂಟರ್ನಲ್ ಹತ್ತು ಇಪ್ಪತ್ತು ಇಡ್ತಾರ
ಹಾ ಹಾ ಹಾ ಇವ ನೀವ್ ತರ್ಡ್ ಇಯರ
ಹ್ಮ್ ಅಕ್ಕ
ಇನ್ನ ಒನ್ ಇಯಾರಿದೆ
ಹ್ಮ್
ಹ್ಮ್ ನೀವ್ ಮಾಡಿದ್ರ ಮನೆಗ್ ಕಾಲ್ ಮಾಡಿದ್ರ ಮನೆಗೆ ಕಾಲ್ ಮಾಡಿದ್ರಾ
ಹಾ ಅಕ್ಕ
ಮನೆಗ್ ಕಾಲ್ ಮಾಡಿದ್ರ ಅಂದೆ
ಕ್
ಮನೆಗೆ ಕಾಲ್ ಮಾಡಿದ್ರಾ ಅಂದೆ ಅನಿಂಟೆಲಿಜಬಲ್ ಹಲೋ ಹಲೋ
ಹಾ ಮಾಡಿದ್ದೆ ಅಕ ಆಗ
ಹಾ ಹೌದಾ
ಹಲೋ
ಮತ್ತೆ ಪಿ ಕೇಳಿಸ್ತಿಲ್ಲ ನಿಮ್ದೇನು ಬ್ರೇಕ್ ಬ್ರೇಕ್ ಹಾ
ಹೌದಾ ಮಾಡಿದ್ದೆ ಆದ್ರೆ ಮನೆಯವ್ರು ಮಾತಾಡಿದ್ರು ಮಮಿ ಅಕ್ಕ ಅನಿಂಟೆಲಿಜಬಲ್ ಹಲೋ ಮಮ್ಮಿ ಅಕ್ಕ ಮತ್ ಮಾತಾಡಿದ್ರು ಮತ್ತೆ ಊಟ ಮಾಡ್ತೇನ ಅಂತಂದ್ರರು ಮತ್ತೆ ಊಟ ಮಾಡತೀನ ಅಂತಂದ್ರ
ಹೌದಾ ಇವಾಗ ನಿಮ್ಮ್ ಅಕ್ಕವು ಮಾಡ ಏನು ಮಾಡ ಮಾಡಲ್ವಂತ ಅಷ್ಟಕ್ಕೆ ಸ್ಟಾಪ್ ಮಾಡ್ಬಿಡ್ತಾರಾ
ಹಾ ಅಷ್ಟಕ್ಕೆ ಸ್ಟಾಪ್ ಮಾಡಿಬಿಡ್ತಾರ ಅದಕ್ಕೆ ಇವಾಗ ಮ್ಯಾರೇಜ್ ಮ್ಯಾರೇಜ್ ಮಾಡಿ
ಕೇಳಿಸ್ತಿಲ್ಲ ಅಪ್ಪೇ ನಿಂದು ವಾಯ್ಸು
ಮ್ಯಾರೇಜ್ ಮಾಡಿ ಕಳ್ಸ್ ಬಿಿಡ್ತವಕ್ಕಾ
ಮ್ಮ ಅದು ಮಾಡ್ತೀರಾ
ಹಾ ಮತ್ ಮಾಡ್ಬೇಕಲ್ಲಕ್ಕ ಅವಾಗಾದ್ರೂ ಮಾಡ್ಬೇಕು ಇವಾಗಾದ್ರೂ ಮಾಡ್ಬೇಕು
ಅಲ್ಲ ಮಾಡ್ಬೇಕು ಆತರ ಏನಿಲ್ಲ ಅವ್ರ ಏನಾದ್ರು ಮಾಡ್ಬೇಕಲ್ವಾ ಇವಾಗ ಅಷ್ಟಕ್ಕೆ ಸ್ಟಾಪ್ ಮತ್ತೆ ಮತ್ತೆ ಅವ್ರು ಓದಲ್ಲ ಅಂತಿದಾರ ಅವ್ರೇ
ಹಓದಲ್ಲ ಅಂತ ಅಲಕ್ಕ ಅವಳು ಈಗ ಒಬ್ಬ ಒಬ್ಬಕ್ಕ ಒಬ್ಬಕ್ ಹೋಗಿ ರೂಢಿ ಇಲಕ್ಕ ಅವ್ರಿಗೆ
ಹಾ
ನಮ್ಮೂರಿಂದ ರೂಢಿ ಇಲ್ಲ ಮತ್ತೆ ನಮ್ಮೂರಿಂದ ಇಲ್ಲಿ ಜವರ್ಗಲ್ಲಿ ಇಲ್ಲ ಗುಲ್ಬರ್ಕ್ಕೆ ಹೋಗ್ಬೇಕು ನಾವು
ಹೌದಾ ಅಲ್ಲ ಹಾಸ್ಟೆಲ್ ಫೆಸಿಲಿಟಿ ಇರುತ್ತಲ್ವಾ
ಇಲ್ಲಕ್ಕ ಅವಳಿ ರೂಢಿ ಇಲ್ಲ ಇರೋಕೆ ಹ್ಮ
ಹೌದಾ
ಹಾ
ಹ್ಮ್ ಹ್ಮ್ ಹ್ಮ್
ಅದಕ್ಕೆ ಬರೀ ಇದು ಅವಕಿನ್ ಕೂಡ ಇನ್ನೊಬ್ರು ಯಾರನ ಇದ್ರರು ಅಂದ್ರೆ ಮಾಡತ ಇದ್ರು ಡಿಗ್ರಿನೂ ಅಕಿ ಮಾಡಲ್ಲ ಅಂತ ಕೂತ್ಕೊಂಡಿದ್ರು
ಹೌದಾ
ಹ್ಮ್ ಇವಾಗ ಜೊತಲಿ ಒಂದಿಬ್ರು ಜೊತೇಲಿ ಇನ್ನೊಂದ ಇಬ್ರು ಇದ್ರೆ ನಡ್ಯತಕ್ಕ ಒಬ್ಬರೇ ಹೋಗೋದು ಬರೋದು ಹಾ ಅದಕ್ಕಾಗ ಬಿಟ್ಟಿದಾರ ಅದ್ರಲ್ಲಿ ಒಂದ್ ಸ್ವಲ್ಪ ಅಪ್ಪ ತುಂಬಾ ಅನಸುತ್ತಾಳೆ ಅವಳು ಅದಕ್ಕೆ ಅಧಿಕಾರಿ ಸುಮ್ನೆ ಭಟ್ಟರ
ಹಾ ಸರಿಯಪ್ಪೆ ಮಾಡ್ತೀನಿ ಮತ್ತೆ